ಹಲೋ, ಆರಾಮಿದ್ದಿವಕ್ಕ ನೀವ್ ಆರಾಮಿದ್ದೀರಾ
ಹ್ಮ್, ನಾವು ಆರಾಮೀದಿವಾ ಏನ್ ಮಾಡಕತ್ರಿ ಏನಿಲ್ಲ ನೋಡ್ರಿ ಸುಮ್ನೆ ಕೂತಿದೀವಿ.
ನಾನು ಸುಮ್ಮ ಕುಂತೀನಿ ನೋಡಿ ಏನ್ ಕೆಲಸ ಇಲ್ಲ ಈಗ ಬಟ್ಟಿ-ಗಿಟ್ಟಿ ಎಲ್ಲ ಹೋಗ್ದೀನಿ.
ಹಾ,
ಸುಮ್ಮ ಮನಸ್ಸು ಬರ್ಲಿಲ್ಲ ಯಾಕೆೇಳಿ ಮಾತಾಡಮ್ಮ ಅಂತೇಳಿ ಹೆಚ್ಚಿದ್ದೆ.
ಹೌದಾ ನಾವು ಹಚ್ಬೇಕಂತಂದ್ರೆ ಹಚ್ಚದೆೇ ಆಗಿಲ್ಲ ನೀವ ಆ ಕಡೆ ಇ ಕಡಿ ಕೆಲ್ಸಕ್ಕೆ ಅದಕ ಹೋಗ್ತರಿ ಏನಂತ
ಹ್ಮ
ಎಲ್ಲಿಗ್ ಹೋಗಲ್ಲ ಮನೆಗೆ ಇರ್ತರೆನ್
ಎಲ್ಲಿಗೆ ಹೋಗಲ್ ನೋಡ ಅಕ್ಕ ಮನೆಗ ಇರ್ತೀವಿ ನಾವ್ ಏನಿಲ್ಲ ಉಣದು ಮಾಡೋದು ಮಕ್ಕಣದು ಇಷ್ಟೇ.
ಹ್ಮ್ ಯಾವ ಕೆಲ್ಸ ಇಲ್ಲ ಮತ್ತ ಈಗ
ಬಿಸಿಲಂತೂ ಏನ್ ಕೇಳ್ತಿ ಬಿಸಿಲು ಹೊರಗೋಗಿ ಗಡಸವಲ್ದ ಅಷ್ಟು
ಏ ಎರಡು ದಿನ ಜಗ್ಗೆ ಇತ್ತು ನಂಬಲ್ಲ ಇಲ್ಲೇ ಆದಾನ ಅನ್ಕೊಂಡಿ ಅಕಡನ ಹಂಗೆ ಅದಾನ
ಈ ಕಡಿನ ಹಂಗ್ಯ ಅದ್ ನೋಡಿ ಏನ್ ಕಾಲ್ ಹೊರಗ ಇಡಂಗಿಲ್ಲ. ಹ್ಮ್
ಇವತ್ ಮಳೆ ಬಂದದ ಈ ಬಿಸಿಲು ಬಿದ ನೋಡ ನಂಬಲ್ಲಿ ಇವತ್ ನಿನ್ನೆ ರಾತ್ರಿಗಳಿಂದ ಮಳೆ ಬಂದದ
ಹ್ಮ್ ಇಲ್ಲಿನ ಅಷ್ಟೆ ಅಕ್ಕನ್ ಮಳಿ ಬಂದದ ಮುಂಜಾನೇ ಈಗ ಸ್ವಲ್ಪ ಬಿಸಿಲು ಬಿದ್ದದ ಅದಕ್ಕೆ ಬಿಸಿಲು ಬಿಸಲು ಬಿದ್ದದ ಅಂತೇಳಿ ಬಟ್ಟಿ ಗಿಟ್ಟಿ ಒಗದ ಹಾಕಿ ಒಂದ್ ಸ್ವಲ್ಪ ತಣ್ಣಗ ಕುಂತಿನಿ ನೋಡ್ ಗಿಡದ್ ನೆಳಗಿ
ಹೌದಾ ಹ್ಮಞ
ಮತ್ತೆಂತ ಸಮಾಚಾರ
ಮತ್ತ ಏನಿಲ್ಲ ನೋಡವ ಹೇಳ್ಬೇಕಲ್ಲ ಏನೇನ್ ನಡದ ಏನೇನ ಇಲ್ಲ. ಎಲ್ಲನ ಟ್ರಿಪ್ ಅಲ್ಲಿ ಇಲ್ಲಿ ಏನ್ ತಿರುಗಾಡಿರ ಹೋಗಿರ ಬಂದ್ರೆ
ಎಲ್ಲಿ ಹೋಗಿಲ್ಲ ನೋಡಕ ಟ್ರಿಪ್ ನೀನ ಎಲ್ಲಿಗೇನ್ ಹೋಗಿದ್ದೇನು
ನಾವ ಎಲ್ಲಿ ಅವಾಗ ಹೋಗಿದ್ದೆ ಮತ್ತೆ ಹೋಗೇ ಇಲ್ಲ ಎಷ್ಟು ದಿನ ಆಯ್ತು.
ಬ್ಯಾಸಿಗೆ ಯಾವ ಟ್ರಿಪ್ ಕೂತಿದ ಅಕ್ಕ ಟ್ರಿಪ್ ಹೋಗೋಂಗಿಲ್ಲ ಏನು ಎಲ್ಲಿ ಹೋಗೋಂಗಿಲ್ಲ ಎಲ್ಲಿಗೆ ಹೋದ್ರೂ ಜಲ್ದ ಮನಿಗೆ ಓಡಿ ಬರಲಿ ನಂನಂಗ.
ಹ್ಮ್ ಇಲ್ಲೇ ಒಂದ್ ತಾಸ ಹೊರಗ ಹೋದ್ರೇನೆ ಅಷ್ಟ್ ಬಿಸ್ಲ ಹತ್ತದ ಮತ್ತ
ಹಾ ಮನ್ನಿ ಮದ್ವಿ ಹೋಗಿವಿ ಎಲ್ಲಿ ಕುಂದ್ರ ಕೊಡ ಸವಲ್ತ್ ಲಗ್ಗಣದಾಗ ಅಷ್ಟು ಉಸಿರು ಕಟ್ಟಿದಂಗ ಆಗಕತ್ ನೋಡ ಅಲ್ಲಿ ಗದ್ದಾನ ಗದ್ಲಾ ಊಟ ಮಾಡಾರ ಯಾರೊ ಕುಂದ್ರರು ಯಾರು ನಿಂದ್ರರು ಯಾರು
ಹ್ಮ್ ಅದ್ರಾಗ ಆ ಟೈಮ್ದಾಗ ಊಟ ಸದೇ ಹೋಗಲ್ಲ
ಊಟ ಸತೆಗೆ ಹೋಗ್ಲಿಲ್ಲ ಏನಿಲ್ಲ ಸುಮ್ಮನೆ ಎಲ್ಲ ನೇಡ್ಸಂದಗೆಸಿ ಚೆಲ್ಲಿ ಸುಮ್ ಪ್ಲೇಟ್ನಾಗ ಹಾಕ್ಸುಕೊಂಡ ಅಲ್ಲಿ ಅಂತ ತಾಟ ಇಲ್ಲಿಂತ ತಾಟ ಇಟ್ಟಕೇಸೇ ಒಡ್ಡೆ ಬಂದಿವ ನೋಡ್ ಅಷ್ಟು ಬಿಸಿಲ್ ಅದ್ರಾಗ ಒಂದೇ ಗಾಡಿ ವಯ್ದೀವಿ ನಾವು ಹೋಗೋದೇನಂತಿ ನಾ ಮೂರ್ ನಾಕ್ ಮಂದಿ ಹೋಗಿವ್
ನಾಕ್ ಮಂದಿ ಹೋಗಿರು ಒಂದ್ ಗಾಡಿ ವೈದಿ ಒನ್ ಒಂದ್ ಗಾಡ್ಯಗ ನಾಕ್ ಮಂದಿ ಹೋಗಿರ್ಯ
ಹೋಗೋ ಕಲ್ತಗ ಎರಡು ಗಾಡಿ ವಯ್ದೀವಿ ಬರಕಲ್ ತಾಗ ಒಬ್ರಾ ಅಬ್ಸೆಂಟ್ ಆದ್ರ ಅದೇ ಮನೆಯವರು ಇದ್ರಲ್ಲ ಅವ್ರು ನಮ್ ನಾದನಿ ಗಂಡ ಅವ್ರು
ಅ ಹಾ
ಹಾ ನಾನ್ ಲೇಟ ಆಗಿ ಬರ್ತೀನಿ ನೀವು ಹೋಗ್ರಿ ಅಂದ್ರ ನಾವೆಲ್ಲರು ಬರಕತ್ತೀವಿ ಎಲ್ಲಿ ಮೂರ್ ನಾಕ್ ಮಂದಿ ಒಂದೇ ಗಾಡಿ ಮೇಲ್ ಹೆಂಗ್ ಬರ್ತಿ ಆಯ್ತಾ ಅಕಿ ನಮ್ ನಾದಿನಿಗ್ ಕರ್ಕೊಂಡ್ ಬಂದ್ರ ನಮ್ಮ ಮನೆಯಾರ್ ಕೂಸಿತ್ ಆಕಿಗಿ
ಆ ಹಾ
ನಾನು ನಮ್ಮ ಅತ್ತೆ ಅಲ್ಲೇ ಉಳ್ಕೊಂದ್ವಿ ಬಸ್ ಕಂಡಕ್ ನಿಂತೀವ ಯವ್ವ ಎಲ್ಲೇನ ತಿರ್ಕಂಬೀಳತಿವ್ ಎನ್ ಅನಂಗ್ ಆಗಿತ್ತು ನೋಡ್ ಅಷ್ಟು ಬಿಸಲ. ಅದ್ರಾಗ ಒಂದ ಆಟೋ ಬರವಲ್ಲು ಏನ ಬರವಲ್ಲು. ಆ ಗುಡಿ ಚಂದ ಐತ ಅಕ್ಕ ಅಲ್ಲಿ ಬಸವಣ್ಣನ. ಆ ಊರಗ ಬಸವಣಗುಡಿ ಚೆಂದದ. ಏನಂದಿ ಕಿಲ್ಲೇ ವೆಂಕಟಪುರ. ವೆಂಕಾಟಪುರ ಇಲ್ಲ ಸುರಪುರ ಬಲ್ಲಿ.
ಹ್ಮ ಹಾ
ಬಸವಣ್ಣನ ಗುಡಿ ಐತಿ ಭಾರಿ ಐತಿ ಬಿಡಲ್ಲಿ.
ಹೌದಲ್ಲ ಅಲ್ಲಿ ಏನು ಊರಾಕದ ಎನ್ ಊರ್ ಬಿಟ್ಟು ದೂರ ಅದ.
ಅಲ್ಲೇ ಊರಾಗೆ ನಾನಂತೂ ಎಷ್ಟ ದಿನ ನೋಡಿದ್ದಿಲ್ಲ ಎಷ್ಟಂದಿ ವ ಒಬ್ಬ ಮನುಷ್ಯನ್ಕಿನ ಇನ್ನ ಎತ್ರ ಹಾನ್ ನೋಡು ಒಂದ ರೂಮಿನ ತುಂಬಾ ಆನ್ ನೋಡ ಅಕ್ಕ ಬಸವಣ್ಣ.
ಹೌದಲ್ಲ.
ಹ್ಮ್ ಒಂದ್ ರೂಮಿನ್ ತುಂಬಾ ಒಂದೊಂದ್ ಕಾಲು ಇಷ್ಟ ಇಷ್ಟ್ ಎತ್ರ ಅದಾವ. ನಾನ್ ಇಷ್ಟ ದಿನ ನೋಡಿ ಹಿಂಗತ್ ತೆಲಿ ಎತ್ತಿ ನೋಡ್ಬೇಕು ಅಷ್ಟ್ ಎತ್ರನಾ.
ಹ್ಮ್ ಮೊದ್ಲಿಂದಾನ ಹಂಗೆ ಅದೇನ ಏನ ಅದೇಏನ್ ಬೆಳೀತ ಏನೋ ಒಂದೊಂದ್ ಕಡಿಗಿ ಬಸವಣ ಬೆಳೀತ ತಾನ ಅಂತ ಹೇಳ್ತಿರ್ತಾರಲ್ಲಾ.
ಹಾ ಮೊದ್ಲು ಸಣ್ಣತ್ನೆ ಇದ್ನಂತ ಅದ ಏನೋ ಬರ್ತಾ ಬರ್ತಾ ಕ ಅಲ್ಲೇ ಬಸವಣ್ಣನೆ ಬೆಳ್ಯಯಕತನಂತ.
ಹ್ಮ್
ಅದಕ್ಕ ಅವರಿಂಗ್ ತೆಲ್ಯಾಗ ಬೆನ್ನಾಗ ಆರಿ ಅವು ಒಡದಗೆಸಿಂದ. ಇದ್ ಮಾಡ್ಯಾರಂತ ಒಂದ್ ರೂಮಿನ್ ತುಂಬಾ ಫುಲ್ ಇನ್ನೇನ್ ಚತ್ತಿಗ್ ಮುಟ್ತಾನ್ ನೋಡ್. ಹ್ಮ್ ಅಷ್ಟ ದೊಡ್ಡತನ ನಾನ್ ಈಸ್ ದಿನ ಆಯ್ತ ಇಲ್ಲೆ ಸುರ್ಪುದಾಗ ಇದ್ ಬಸ್ವಣನ ನೋಡಿಲ್ಲನ್ನಾಂಗ ಆಯ್ತ.
ಹೌದಲ್ಲಾ.
ಹ್ಮ್ ಭಾಳ ಚಂದ ಅದ ಅಕ್ಕ ಈ ಕಡೆ ಸುರಪುರ ಕ ಬಂದಿ ಅಂದ್ರ ಒಂದಸಲ ಬಂದ ಹೋಗ್.
ಹ್ಮ್ ನೋಡಮ ಬನ್ನಿ ಅಂದ್ರ ಅಕಡಿ ನೀನು ಫೋನ್ ಮಾಡ್ತೀನಿ ಅವಾಗ.
ಅಲ್ಲಿ ಬೆಂಗಳೂರದಾಗ ಒಂದ ಬಸವಣ್ಣ ಆದಂತ ಅಕ್ಕ. ಅಲ್ಲಿ ಕಡ್ಲಿಕಾಯಿ ಪರ್ಸಿ ಅಂತ ಎಲ್ಲಾ ಮಾಡ್ತಾರ. ಆಕಡಿ ಬಸವನ ಗುಡಿ ಅಂತ ಆದ ನೋಡು ಅಲ್ಲೇ ಆದಂತ ಬಸ್ವ್ ಬಸವಣ ಗುಡಿ ನಾ ಸಣ್ಣವರಿದಾಗ ಕರ್ಕೊಂಡ ಹೋಗಿಲ್ಲ ನಮ್ಮಅವ್ವ ನಮ್ಮುಗು ನೆನಪಿಲ್ಲಾ. ಅಲ್ಲಿ ಬಸವಣ್ಣದು ಜಾತ್ರಿ ಆತದಂತ ಕಡ್ಲೆಕಾಯಿ ಪರ್ಸೆ ಅಂತ. ಜಗ್ಗಿ ಕಳ್ಳಿಕಾಯಿ ತಿಂದು ಒಂದೊಂದು. ಗಾಡಿ ಗಟ್ಲೆ ಒಂದೊಂದ ಲೋಡ ಗಟ್ಲೆ ಹಾಕ್ತಾರಂತ. ತ್ವಟಿಗೊಳ ಹ್ಮ ಮುಂಜಾನೆ ಎಲ್ಲಾ ತಿಂದ ತಿಂದ ಅಲ್ಲೇ ಹಾಕ ಹೋಗಿರ್ತಾರಂತ ಜಾತ್ರಾಗ ಮುಂಜಾನೆ ಎದ್ದೋಟಿಗೆ ಒಂದು ತ್ವಾಟಿ ಇರ್ಲ ಅಂತ ನೋಡಕ್ಕ ಅಲ್ಲಿ.
ಹೌದಲ್ಲಾ.
ಹ್ಮ್ ಎಲ್ಲಾ ಬಸವಣ್ಣ ಮೇದ್ ಬಿಟ್ಟಿರ್ತಾನಂತ ರಾತ್ರಿ.
ಹ್ಮ್ ಅಷ್ಟ್ ಹಾಕಿದ್ರುನು ಒಂದ್ ಇರಲ್ಲ ಅಂತ.
ಅ ಫುಲ್ಲು ಜಾತ್ರೀ ಅಂದ್ರ ಮತ್ತ್ ಜಗ್ಗಿ ಮಂದಿ ಇರ್ತಾರ ಬರೀ ಅಲ್ಲಿ ಕಡ್ಲಿ ಕಾಯಿನೇ ಮಾರ್ತಾರಂತ ಅವತ್ತು.
ಹ್ಮ್ ಅಂದ್ರೆ ಎಲ್ಲಾ ತೊಂಡ ತಿಂದ ತಿಂದ ಹಾಕಿರ್ತಾರ ಸೊಪ್ಪ ಏಲ್ಲಿ.
ಹಾ ತಿಂದು ತಿಂದು ಸ್ವಪ್ಪಿ ಅಲ್ಲಿ ಹಾಕ ಹೋಗಬೇಕಂತ ಶೇಂಗಿನ್ ತ್ವಾಟಿ.
ಹ್ಮ್ ಹ್ಮ
ಹ ಮುಂಜೆನ್ ಏದ್ದಟ್ಟಿಗೆ ಎಲ್ಲ ಸಟ್ಟ ಒಂದ ಎಲ್ಲಿ ಹುಡುಕ್ನ ಅಂದ್ರ ಸಿಗಲ್ಲಂತ ಹಂಗ ಮೆದಿರ್ ತನಂತ ಬಸವಣ್ಣ ಹ್ಮ್ ಅಲ್ಲಿ ಸ ಮತ್ತೆ ಚಲೋ ಅದತ್ ನೊಂಡು ನಮ್ಮ ಅಮ್ಮ ಅವ್ರೆಲ್ಲ ಹೊತಿದ್ರು ಅವಾಗ ನನ್ ಸಣ್ಣ ಆಕಿದಾಗ ಕರಕೊಂಡ್ ಹೋಗ್ಯಾಲ ನನಗೆ ನೆನಪಿಲ್ಲ.
ಹೌದಾ ಒಂದೊಂದು ಕಡಿದ್ ಮತ್ತ್ ಸತ್ಯ ಹಂಗ ಇರ್ತದ್
ಹ್ಮ್ ಮತ್ತೆ ಎಲ್ಲಾರು ಹೋಗ್ಬೇಕ್ ನೋಡವ ಆ ಟ್ರಿಪ್ಪಿಗೆ ಸಾಕಾಗದ್ ಹೇಳ ಮನೆಗೆ ಇದ್ದಿದ್ದು.
ಹಂಗೆ ಅನಿಸತದ್ ಮನ್ಯಾಗಿದ್ದಾಗ ಎಲ್ಲಾನ ಹೋಗ್ಬೇಕ್ ಒಂದ್ ಸ್ವಲ್ಪ ದಿನ ಅನ್ಸತ್ತದ. ಎಲ್ಲನ ಹೋಗಿ ಬಂದಗಾನ ಏನ್ ಅನ್ಸದ ಸುಮ್ಮನೆ ದುಡ್ಡು ಕರ್ಚ್ ಆಯತಪ್ಪ
ಆ ಯಾವ ಸುಮ್ಮ ಮನೆ ಕುಂದರ್ಲಿಲ್ ನೋಡನಂಗ್ ಅನ್ಸ್ತದೆ ಎಲ್ಲಾ ಮನುಷ್ಯ ಉಲ್ಟಾಪಾಲ್ಟ.
ಹಾ ನೋಡ್ಬೇಕಾನ ಒಮ್ಮೆ ಇರ್ತದಾ ಹೋಗಿ ಏ ದುಡ್ಡು ಖರ್ಚಾದ ಆದ್ಮೇಲೆ ಆಮೇಲೆ ಅನಸ್ತದೆ ಸುಮೆ ಮನೆಗಿದ್ರಾ ಇದ್ರೆ ಚಲೋ ಇತ್ ತಪಾ ಎಲ್ಲಾ ಸುಮ್ಮನೆ ಹೋಗಿ ಹಾಳ್ ಮಾಡಿಕೊಂಡು ಬಂದಿವಿ ಅನಿಸ್ತಾದ.
ಹ್ಮ್ ಹಾಳು ಮಾಡಿಕೊಂಡು ಬಂದೀನಿ ಹ್ಮ್ ರೊಕ್ಕ ವೇಸ್ ಮಾಡ್ಯಕ್ ಬಂದಂಗ ಆಯ್ತು
ಹ್ಮ್
ಹ್ಮ
ಅಂದ್ರೆ ಇವಾಗೆ ಫ್ರೀ ಅದ ಒಂದು ಸ್ವಲ್ಪ ತಿರ್ಗಾಡ್ ಬರ್ಬೇಕ್ ಆ ಕಡೆ ಈ ಕಡೆ
ಹ ಬೇಸ್ಗೆ ಅದೆಲ್ಲ ಕೆಲಸಗಳು ಬಾಳ್ ಇರಲ್ಲ. ಹೊಲ್ದಾಗ ಕೆಲಸ ಮಾಡರ್ಕಿನ್ ಕೆಲಸ ಇರಲ್ಲ ಏನಿಲ್ಲ.
ಹ್ಮ್ ಹ್ಮ
ಈಗೆ ಬ್ಯಾಸ್ ಈಗೇನ್ ನೋಡ್ಬೇಕ್ ಆಕ್ಕಡಿ ಈ ಕಡಿ ಒಡ್ಯಾಡಿ ಬಿಸ್ಲಿಗ್ ಒಂದ್ ಅನ್ಸಂಗಯನು.
ಬಿಸಿಲು ಜಗ್ಗೆ ಇದ್ದದಕ್ಕೇನೆ ಇವ ನೋಡ್ ಪೂರಾ ಲಾಸ್ಟ್ ಮುಗಿಲಕ್ ಬಂದ ಅದಂದ್ರನು ಅಷ್ಟು ಬಿಸ್ಲದ್
ನಮ್ ಕಡಿ ಬಾಳ ಬಿಸಿಲ್ ಬುಡು ಈಗ ಸದ್ದ್ ಅಂದ್ರೆ ರಾಯಚೂರು ಗುಲ್ಬರ್ಗ ಯಾದಗಿರಿ
ಹ್ಮ್ ಮತ್ ನಮ್ ಕಡೆನೂ ಹೆಂಗೆ ಅದ ನಮ್ದು ಬಿಸ್ ಹೌದಲ್ಲ.
ಹ್ಮ್
ಕಡಬಿಟ್ಟಿ ಬಿಸಿಲೂ ಉಸ್ರ್ದ ಇಥರದ ಆಗ ಹೊಲ್ದಾಗ ಮಾಡ್ತ್ ತ್ತಾರ್ ಕೆಲಸ ಹೆಂಗ್ ಮಾಡ್ತಾರೊ ಏನೋ.
ಹೊಲ್ದಾಗ್ ಮಾಡವ ಈ ಪಾಪ ಜೀವನ ಹೆಂಗ್ ಅದೇನ್ ಬಿಡವ ಮುಂಜೆಲ್ಲೆ ಒಳ ಹೊತಾರ ನೋಡು ಈಗ ಅಂತೂ ನೋಡು ಬೆಳಿಗ್ಗೆ ಆರು ಗಂಟೆಗೆ ಹೊತಾರ್ ನೋಡ್
ಹ್ಮ್ ಅಂತ ಆರುಕ್ಕೆ ಹೋಗಿ ಹನ್ನೊಂದಕ್ಕ.
ತ್ತತ್ರ ಆಕಡೆ
ಅಂದ್ರೆ ಹನೊಂದು ಹನ್ನೆರಡಕ್ ಮನೆಗಾ ಇರುತ್ತಾರಾ.
ಹ್ಮ್ ಹಳ್ಳ್ಯಾಗ್ ಮಂದಿ ಗೂಳು ಗೋಳಯಾಡ್ತಾರ ಬಿಸಿಲಿಗೆ
ಅಷ್ಟ್ ಮಾಡಿ ಅಷ್ಟ್ ಎದ್ ಮಾಡಿದ್
ಒಂದ್ ಬೆಳಿ ಬಂದು ಮ್ಯಾಗ ಬೆಳಿಗೆ ಲಾಭ ಇಲ್ಲ ಅಂದ್ರೆನೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ.
ಹ್ಮ್
ಬೆಳಿ ಎಷ್ಟು ಎಲ್ಲಾ ಕಷ್ಟ ಪಟ್ಟು ಬೆಳದಿರ್ತಾರ. ಅದೇ ಅಡ್ಡಕ್ಕೂ ದುಡ್ಡುಕ್ಕೂ ಮಾರಿದ್ದಾರೆನೇ ಎಷ್ಟ್ ಕಷ್ಟ ಆಗ್ತದೆ ಅವ್ರಿಗೆ
ಹ್ಮ್ ಮತ್ತೆ ಬಡವರದ್ ಹಂಗೆ ಐತ್ ನೋಡ್ ಕೆಲಸ ನೌಕರಿ ಮಾಡದು ಒಂದ್ ಕಡಿ ಚಲಾವ. ಮಾಡಿದ್ರೆ ಬಂತು ಮಾಡ್ಲಕ್ ಬಂತು.
ಹ್ಮ್ ಎಷ್ಟು ಮಾಡಿದ್ರನೂ ಲಾಸ್ಟ್ ಈಗ್ ನೋಡ್ಬೇಕಲ್ಲ ಹೆಂಗ ಆಗ್ತದೆ ಹೆಂಗಿಲ್ಲ ಹೆಂಗ್ ಆಗ್ತದೆ ಹೆಂಗಿಲ್ಲ ಅಂತ ಕಾಯಬೇಕಲ್ಲ.
ಹ್ಮ್ ಮತ್ತೇನ ಅಕ್ಕ ಸಮಾಚಾರ.
ಮತ್ತೆ ಏನ್ ಸಮಾಚಾರ ಇಲ್ಲ ನೋಡವ ಹೇಳ್ಬೇಕು. ಬರ್ರಿ ಈ ಕಡೆ ಸೈಡ್ ಬಂದ್ರ ಅಂದ್ರ.
ಯವು ನಿಮ್ಮೂರಿಗೆ ಯಾವಾಗ ಬರದ ಆತದ ಯವು ಆಟ ದೂರು ಹೋಗಿ ಕುಂತೀನಿ ನೀನ್.
ಮಂತ್ರಲ್ಲಯಾಕ್ ಬಂದ್ರ ಅಂದ್ರ ಬ್ರರಿ.
ಮಂತ್ರಲ್ಲಯಕ್ಕ ಸನಿ ಆಗ್ತದನಾ.
ಮಂತ್ರಾಲಯಲ್ಲ ಮೂರು ತಾಸ ದಾರ ಅಕೆಡೆ.
ಹೌದಾ ನಾವು. ಮನ್ನೆ ಅನ ಕಟ್ಟಡಿದೀವಿ ಅಕ್ಕ ಮಂತ್ರಾಲಯ ಹೋಯ್ ಬರ್ಬಬೇಕ್ ಅಂತ.
ಹ್ಮ ಹ್ಮ
ಹ್ಮ್ ಬಿಸಿಲವ ಇನ್ನ ಓಡಾಡದಾಗಲ್ಲ ಏನಲ್ಲ ಸುಮ್ಮ್ನೆ ಸ್ವಲ್ಪ. ತಂಪಾದ್ಮೇಲೆ ಹೋಗ್ಂತಂದ ಲಮ್ಮ.
ಹಾ ಹಾ
ಹ ಆಗಗ್ಬುಟ್ಟಿ
ಅಲ್ಲಿ ನಮ್ಮೂರ್ ಬೆಲೆ ಕಾಲಾದ್ರೆ ಒಂದ ತಾಸಿಂದಾರ ಅವ ಕಡೆ. ಈ ಕಡೆ ನಾ ಕರ್ನೋಲ ಆಗ ಇರ್ತೇವಲ್ಲ ಇಲ್ಲ ಆದ ಮೂರ್ ತಾಸ್ ಇದಿಂದಾರೆ ಅದ ಈ ಕಡೆ.
ನೀವು ನಿಮ್ದು ಗಂಡನ್ ಮನಿ ಬಿುಟ್ಟು ಮತ್ತೆ ಬೇರೆ ಕಡೆ ಇರ್ತರನು.
ಹ್ಮ್ ಇವರ್ ಇಲ್ಲೇ ಕೆಲ್ಸ ಮಾಡ್ತಾರಾ ಇಲ್ಲೇ ಇರ್ತಿವಿ.
ಹ್ಮ್ ಹ್ಮ್ ಅಂದ್ರುನು ಮಂತ್ರಾಲಯದ ಬಳಿ ನೋಡವ ಮೊದ್ಲ ಇದ್ದಂಗ ಇಲ್ಲ ನೋಡಕ್ಕ.
ಹ್ಮ್
ಹಂಡಂಗ ಮೊನ್ನಿ ನಾನು ಊರಿಗ್ ಹೋದಾಗ ಹೋಗಿದ್ನಲ್ಲ. ಮಂದಿ ಅಷ್ಟು ಗಲೀಜ್ ಮಾಡಿಬಿಟ್ರ ನೋಡ ಅಲ್ಲಿ ಒಳಿ ಬಲಿ.
ಹೌದು ಒಳ್ಳೆ ಬ ಕಸಾಗ್ಯಾರ.
ಎಲ್ಲಿ ಕಾಲ ಇಡ್ತನಿ ಅಂದ್ರೆ ಸಂದ ಇಲ್ಲಾ ಅಷ್ಟು ಹೊಲಸ.
ಹೌದವ ಮದ್ಲೆಲ್ಲ ಎಷ್ಟ್ ನೀಟ್ತ್ತು ಗೊತ್ತಾ ಈಗ ಯಾಕಂತಪ್ರ ಗಲೀಜ್ ಆಗಾಕತನ್.
ನೀರ್ ಕಡಿಮೆ ಆಗ್ಯಾವಲ್ಲಾ.
ಹ್ಮ್ ಈಗ ಆಯ್ತನ್ ಮಳಿ ಬರ್ತಲ್ಲಾ ನೀರ್ ಬಂತಾರ ಎಲ್ಲಾ ಅರ್ಕೊಂಡ್ ಹೋಗತದ್ ಸ್ವಚ್ ಇರ್ತದ ಆದ್ರ. ಅಂದ್ರನು ಮಾಡ್ಬಾರ್ದಂಗ ಒಂದ ಸ್ವಲ್ಪ ಮೆಂಟೆನೆನ್ಸ್ ಇರ್ಬೇಕು ಅಷ್ಟ.
ಮಂದಿ ಚೊಲಇಲ್ಲಾ ಎಲ್ಲಿ ಇದ್ದಲೆಲ್ಲಾ ದೇವರು ದಿಂಡ್ರ ಅಂತೇಳಿ ಅಂಜಿಕಿಲ್ ನೋಡ್.
ಅಷ್ಟು ಫೇಮಸ್ ದೇವ್ರ ಎ ಎಲ್ಲಿ ಇದ್ದಿದ್ದರೆೇ ಬರ್ತಾರ.
ಹ್ಮ
ಅಲ್ಲಿ ಬಂದ್ ಅಷ್ಟೆಲ್ಲಾ ಗಲೀಜ್ ಮಾಡಿ ಹೋಗ್ತಾರ.
ಬಟ್ಟಿ ಬರಿ ಅಲ್ಲಿ ಸಿಕ್ಕುವ ಅಲ್ಲೇ ಒಕ್ಕಟ್ಟಿಗೆ ಸಿಂದು ಹೋಗಿರ್ತಾವ. ಮತ್ತ ಅದೇ ನೀರಾಗ ಮೈ ತೊಕೋಬೇಕು ಮತ್ ಅಲ್ಲೆ ಎಲ್ಲ ಹೊಲಸ ಹಾಕಬೇಕು.
ಹ್ಮ್ ಹಂಗಾದ ಗಾನ ಮೈ ತೊಕ್ಕಳ ಹಕ್ಕ ಇದಅನ್ನಸಾತಿದೆ. ಮೈ ತೊಕೊಳಕ್ ಮನ್ಸಿ ಆಗಲ್ಲ ಅಲ್ಲೇ.
ನೋಡ ಮಕ್ಕ ನಿಮ್ಮ ಊರಿಗೆ ಬಂದಿವವಿ ಅಂದ್ರ ಬಂದ ಹೋತೀವಿ ಅ ಕಡೆ ಆಕಡೆ ಮಂತ್ರಾಲಯ ಬಂದಿವವಿಂದ್ರ ನೀನ್ ಪೂನ್ ಅಸತನಿ ತೋ ನಾನು.
ಬಂದ್ರೆ ಫೋನ್ ಹತ್ಸ್ರರಿ ಸೀದಾ ಡೈರೆಕ್ಟ್ ಬಸ್ಸೇಗೆ ಆವಲ್ಲಂದಲ್ಲಿಗೆ.
ಆಯ್ತ ಆಯ್ತಕ್ಕ ಇಲ್ಲಿ ಸ್ವಲ್ಪ ನಿಮ್ಮ ಅಣ್ಣ ಕರಕತ್ತತನಾ ಒಂದ್ ನಿಮಿಷ ಮತ್ತ ಹಚ್ತೀನಿ ತೊಗೋ ನಾನ.
ಹ್ಮ ಸರಿ.
ಹಾ ಸರಿ ಇಡ್ಲಕ್ಕ.
ಇಡ್ಲಿ
ಹ್ಮ್